ಹ
ಹ್ಮ್ ಹಲೋ ಸಂಂಗು
ರಾಜಗೌಡ ಆರಾಮದಿಯ್
ಹ್ಮ್ ಅರಮದಿನಿ ಸೋಮ್ ನೀ
ಹ್ಮ್ ನಾವು ಆರಾಮ್ದವಿ ನಿಮ್ಮ ಪರಿವಾರದವ್ರು ಕೂಡ ಆರಾಮಇದಾರ
ಹೌದು ನಮ್ಮ ಪರಿವಾರದವರು ಕೂಡ ಆರಾಮಿದ್ದಾರೆ ನಿಮ್ಮ ಪರಿವಾರದವರು
ನಮ್ಮ ಪರಿವಾರದವ್ರು ಕೂಡ ಆರಾಮದ್ದಾರೆ ನಾವು ಕೂಡ ಆರಾಮಿದ್ದೀವಿ
ಹೌದ ಹೌದು ಮತ್ತೆ ತಾವು
ಮ ಅಂತ ನಿಮ್ಮ ವಿದ್ಯಾಭ್ಯಾಸ ಏನು ಮಾಡ್ತಾ ಇದಿದ್ದೀರಾ
ಆ ಮತ್ತೆ ಏನೆಲ್ಲಾ ಸುಮ್ನೆ ಕೂತಿದ್ದೇವೆ ನೋಡಿ ಇಲ್ಲಿ
ಅಲ್ಲ ಅಂದ್ರೆ ನಿಮ್ಮ ವಿದ್ಯಾಭ್ಯಾಸ ಅಂದ್ರೆ ನೀವು ಏನ್ ಮಾಡ್ತಾ ಇರೋದು
ಏನಂದ್ರೆ ಸುಮ್ನೆ ಇಲ್ಲಿ ಕುಂದ ಅಂದ್ರೆ ಬಿಮ್ರನ್ ಗುಡಿ ಗೊತ್ತಲ್
ಭಮ್ರೇನ್ ಗುಡಿಯಲ್ಲಿ ಏನ್ ಮಾಡ್ತಿರೋದು ಅಂದ್ರೆ ಹೌದು ಅದು ಬೇಸಿ ಕೃಷಿ ಅಂತ ಇದೆ ಅಲ್ಲ ಅಲ್ಲಿ ಇರೋದ ನೀವು
ಹೌದು ಕೃಷಿ ಮಹಾವಿದ್ಯಾಲಯ ಬಿ ಭೀಮರಾಯನ ಗುಡಿ ಅಂತ
ಹೌದ ಹೌದು ಹೌದೌದು ನಮಗೂ ಗೊತ್ತ ಯಾಕಂದ್ರೆ ಅಲ್ಲಿ ನಾನು ಅಲ್ಲಿ ಹೋಗುವಾಗ ನೋಡಿದ್ದೆ ಎಷ್ಟು ಚಂದ ಇದೆ ಇಲ್ಲಿ ಅಲ್ಲೇ ಭೀಮರಾಯನ್ ಗುಡಲ್ಲಿ ನಾನು ಒಮ್ಮೆ ಎಕ್ಕೋ ಬಂದಿದ್ದೆ
ಹಾ ಹಾ ಏನ್ ಕೆಲಸ ಇತ್ತು ನಿಮ್ಗೆ ಅಲ್ಲಿ
ಇಲ್ಲಿ ನಾವ ಒಂಥರ ಈ ಮದುವೆ ಮದುವೆ ಪತ್ರಗಳು ಇರುತ್ತಲ್ಲ
ಹೌದೌದು ಮದುವೆ
ಹೌದು ಅದ ಒರದ್ರದ್ದ ಪತ್ರ ಕೊಳ್ಳಕ್ ಬಂದಿದ್ದೇವ ನಾವು
ಹೌದು ಭೀಮ್ರಾಯನ್ ಗುಡಿಯಲ್ಲಿ ನಿಮ್ಮ ಬೀಗರ್ ಏನ್ರೀ ಇದಾರಾ
ಹೌದು ಬೀಗರ್ ಇದ್ದಾರೆ ಮತ್ತೆ ಇಲ್ಲಿ ಐಕೂರ್ ಅಂತ ಇದೆಯಲ್ಲ.
ಹೌದೌದು ಐಕೂರ್ ಇಲ್ಲೇ ಅದೆ ಸನೀಪ ಇದೆ.
ಹೌದು ಐಕೂರ್ ದಲಿ ಕೂಡ ಅವರು ಶಿದ್ದನ್ಗೌಡ.
ಹೌದು ಅವರು ಮಾತ್ರ ನಮ ನಮಗೂ ಬೀಗರ್ ಹಕ್ತಾರ ಅವರು.
ಹೌದೌದು.
ಹ್ಮ್ ಹ್ಮ್ ಇವ್ರ ಯಾರ್ ಬಂದ್ ನೋಡಿ.
ಹೇ ಬರ್ತಾರೆ. ಏನ್ ಮಾಡಲ್ಲ ಬರಲ್ಲ.
ಹೌದು ಐಕೂರ್ಲ್ಲಿ ನಮ್ ಅವ್ರು ನಮ್ಗೆ ಅಣ್ಣ ಹಾಕ್ತಾರ.
ಹೌದಾ ಯಾರ ಇವರಾ. ಸಿದ್ದನಗೌಡರು ಅವರು ತುಂಬಾ ಅವರು ಅಂದ್ರೆ. ಹ ತುಂಬಾ ರಾಜಕೀಯ ಮಾಡ್ತಾರಂತ.
ಹೌದು ರ ಅವ್ರದದು ದಿನ ಅಂದ್ರೆ ಇದು ನೋಡ್ಬೇಕು ನೀವು ಜಾಹೀರಾತುಗಳು.
ಜಾಹರಾತುಾಟ್ಸ್ಸಪ್ ದಲ್ಲಿ ಜಾಹರಾತು ಹಾಕ್ತಾರೆ ನಾನ್ ನೋಡ್ತಾ ಇದೀನಿ.
ಹೌದು ಅವರು ಮಾತ್ರ ಬಹಳ ಅಂದ್ರೆ ಇ. ರೆ ಎಲ್ಲ ಎಲ್ಲ. ಹಬ್ಬಾ ಹುಣಿವೆ ಎಲ್ಲದಕ್ಕೂ ಇಡ್ತಾರ ನೋಡಿ. ಹೌದು ಅವ್ರದ್ದ ಊರ್ ಜಾತ್ರೆ ಮತ್ತೆ ಅಂದ್ರೆ. ಮ ಇದು ಮೋದಿ ಅವ್ರ ಗೆದ್ರೆ.
ಹೌದೌದು ಅಂದ್ರೆ ಅವ್ರದ್ದು. ಹ್ಞ ಅಂದರೆ ಅಂದರೆ ರಾಜಕೀಯಲ್ಲಿ ತುಂಬ ಆಸಕ್ತಿ ಇದೆವರಿಗೆ.
ಬರ ಬಹಳ ಆಸಕ್ತಿ ಇದಾರೆ ನೋಡಿ ಅವರು ಮಾತ್ರ ಬಹಳ ರಾಜಕೀಯ ಮಾಡ್ಬೇಕಂತಾರೆ. ಅವ್ರ ಪಾಪ ಸಣ್ಣಗರವಾಗ ಏನಗಿದ ಗೊತ್ತ ಅವ್ರಿಗೆ.
ಹೌದು ಹೌದು ಗೊತ್ತು ಅದು ಏನೋ ಒಂದು ಪ್ರಾಬ್ಲಮ್ ಅಂತೆ ಅವ್ರಿಗೆ ಇಲ್ಲಿ ಅಂದ್ರೆ ಇಲ್ಲಿ ಅವ್ರಿಗೆ ಮಾತ್ರ. ಹೌದು ಮಾತಾಡಲು ಬರೋದಿಲ್ಲ ಹೌದು ಅದನ್ನೇ ಹಿಡಿದು ಮಾತಾಡ್ತಾರೆ ಅವರು.
ಹೌದು ಅವರು ಸ್ವಲ್ಪ ಪೈಪ್ ಇರುತ್ತಲ್ವಾ ಅಂದ್ರೆ. ಅಂದ್ರೆ ಪೈಪ್ ಅನ್ನ ಹಿಡ ಮಾಡ್ತಾರ ಯಾಕಂದ್ರೆ ಅವರು ಸಣ್ಣವಿರುವಾಗ. ಸಣ್ಣವಿದ್ದಾಗ ಏನತ್ತು. ಸಣ್ಣ ಅಂದ್ರೆ ಒಂದು ಐದರಿಂದ ಆ ಆರು ವರ್ಷದ ಹುಡುಗ ಅನಸ್ತೇ ಅವ್ರು.
ಹೌದೌದು ಅವಾಗ ಏನಾಗಿದೆ ಅದು.
ಹಾ. ಅವಾಗ ಅವರು ಅವ್ರ ಅವ್ರ ಮನೆ ಬಳ ಅಂದ್ರೆ ನೀರನ ಇದ ಇದದೆ. ಅಂದ್ರೆ ನೀರು ಸಂಗ್ರಹಣೆ ಮಾಡೋದಕ್ಕೆ. ಒಂದು ಹೊಂಡದ ಟೈಪ್ ಇದೆ ಅವರಿಗೆ. ಅವ್ರಿ ಈಜಾಡ್ಲ್ಲಿ ಬರಲ್ಲ.
ಹೌದೌದು ಅಂದ್ರೆ ಅವರು ಅದ್ರಲ್ಲ ಒಳಗೆ ಬಿದ್ದಿದ್ರಾ.
ಹ ಬಿದ್ದಿದ್ದಲ್ಲ ಅವ್ರು ಜಿಗದಿದ್ದು ಅದ್ರಲ್ಲಿ ಅಂದ್ರೆ. ಸರಿ ಇದು ಆಯಾ ತಪ್ಪಿ ಜಿಗ್ದಿದ್ದು ಅದರಲ್ಲಿ.
ಹ ಅಂದ್ರೆ ಮತ್ತೆ ಅದರಿಂದ ಏನಾಗುತ್ತೆ. ಮವ್ರಿಗೆ
ಅದೇ ಜಿಗದಾಗ ಏನಾಗಿದೆ ಪೂರಾ ನೀರ್ ಕುಡತಿದಿದ್ದಾರೆ ಅವ್ರು ಪೂರಾ. ಪುರಾ ಹ ನೀರ್. ಕುಡಿದಿದ್ದಾರೆ ಆಮೇಲೆ ಏನಾಗಿದೆ ಗಂಟ್ಲ ಗಂಟ್ಲದಲ್ಲಿ ಏನೋ ಆಗಿದೆ ಸಮಸ್ಯೆ. ಹ ಅಂದ್ರೆ ಉಸಿರಾಡಲು ಬಹಳ ಸಮಸ್ಯೆ. ತೋರಿ ಮೊದ್ಲಿಗೆ.
ಹೌ ಹೌದೌದು.
ಅದರ ಸಲನ ಏನಾಯ್ತು ಅವರು ದವಾಖಾನೆಗೆ ಹೋದರುರು. ಅವ್ರಮ್ಮ ಮಮ್ಮಿ ಪಪ್ಪ ಅವರು ಕರ್ಕೊಂಡ್ ಹೋದ್ರು ಅವ್ರ ಅವವ ಅಪ್ಪ ಅವರು.
ಹೌದು
ಕರ್ಕೊಂಡ್ ಹೋಗದಾಗ ಅವ್ರ ಏನಂದ್ರು ನಿಮ್ಮ ಮಗನಿಗೆ ಈಗ ಅಂದ್ರೆ ಉಸಿರಾಡಲು ಬಹಳ ತೊಂದ್ರ ಇದೆ
ಹಾ ಹಾ
ತೊಂದರೆ ಇರುವ ಕಾರಣಕ್ಕಾಗಿ ನಿಮ್ಮ ಮಗುವನ್ನು ಉಳಿಸುವುದು ಬಹಳ ಬಹಳ ಕಷ್ಟ ಎಂತರು
ಓಹಹೋ ಹಂಗಗೆ ಹೇಳಿದ್ರ
ಹಾ ಹೌದು ಹಂಗಗೆ ಹೇಳೋಣ ಇವ್ರು ಪಾಪ ಅಂಜಿದ್ರು ಏನಾದ್ರರು ಪರಿಹಾರ ಇದೆ ಆ ಅಂದ್ರೆ ಇದು ಡಾಕ್ಟ್ರಿ ಹಾ ಡಾಕ್ಟ್ರಿ ಏನಾದ್ರು ಪರಿಹಾರ ಇದೆ ಅನ ಅನ್ನೋಣ ಅವ್ರ ಏನಾದ್ರು
ವೈದ್ಯರ್ರಿಗೆ ಕೇಳಿದ್ರಾ ಹಾ
ಕೇಳೋಣ ಅವ್ರ ಏನಂದ್ರು ಒಂದು ಒಂದು ಇದದೆ ಅಂದ್ರೆ ಸಮಸ್ಯೆ ಇದೆಯಲ್ವಾ ಅದನ್ನು ನಿವಾರಣೆ ಮಾಡ ಒಂದು ದಾರಿ ಇ ಅಂತಂದ್ರು
ಹ್ಮ್ ಹ್ಮ ಮತ್ತೆ ಎಂತ ಮಾಡಿದ್ರ ಅವ್ರು.
ಏನಂದ್ರೆ ಈಗ ನಿಮ್ಮ ಮಗನಿಗೆ ಉಸಿರಾಡಕ್ ಬರಲ್ಲಲ್ವಾ ಈಗ ಒಂದು ಪೈಪ್ ಅಂತ ಬರುತ್ತೆ.
ಹಾ ಹಾ ಹ ಅಂದ್ರೆ ಅದು ಎಲ್ಲಿಂದ ಹಾಕಿರ್ತಾರ ಅದು ಫೈಫ
ಅದು ಈಗ ಡೈರೆಕ್ಟ್ ಇದು ಅಂದ್ರೆ ಲಂಗ್ ಇದಾವಲ್ವಾ
ಹ ಅಲ್ಲ ಅಂದ್ರೆ ಹೌದೌದು
ಅ್ರೆ ಏನೋ ಅನ್ನುತಾರೆ ಅದಕ್ಕೆ ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇದೆ ನೋಡಿ
ಪೈಪು
ಹಾ ಪೈಪ್ ಪೂರ ಅಲ್ಲಿ ತನ ಜಾಯಿಂಟ್ ಇದೆ ಮತ್ತೆ ಗಂಟ್ ಟಲ್ಲಿಗೆ ಅದು ಅ ತೆಗೆಯುತ್ತೆ
ಅಂದ್ರೆ ಈಗ ಬಾಯಿಂದ ತೊಗಳಕ್ ಬರಲ್ವಾ ಅದು
ಅದು ಬಾಯಿಯಿಂದ ಮೂಗಿಂದ ಅವಿಗೆ ಅಂದ್ರೆ ಉಸಿರಾಡ್ತಾರೆ ಅಂದ್ರೆ ಇಲ್ಲಿ ಬಹಳ ಎ ಹೆಚ್ಚು ಉಸರಾಡುವುದ ಅಂದ್ರೆ ಅದು ಪೈಪ್ಿಂದ ಮಾತ್ರ ಹಾ ಹೌದು ಮೂಗಿನಿಂದ ಉಸಿರಾಡಿದ್ರೆ ಮೂಗಿ ಈಗಿನಿಂದ ವಾಪಸ್ ಬರಲ್ಲದು ಅದು ಗಾಳಿ ಪೈಪಿನಿಂದ ವಾಪಸ್ ಬರುತ್ತೆ
ಹೌದೌದು
ಅವ್ರು ಮಾತಾನಾಡ್ಬೇಕಂದ್ರೆ ಪೈಪ್ನ್ನು ಮುಚ್ಬೇಕು ಮುಚ್ಚಿದ್ರೆ ಅವ್ರು ಮಾತಾಡ್ತಾರೆ ಇಲ್ಲಾಂದ್ರ ಮಾತಾಡಕ್ ಬರಲ್ಲ ಅವ್ರಿಗೆ
ಹೌದೌದು ಹೌದು ನಾನು ಮಾತಾಡುವಾಗ ನೋಡಿದೆ
ಕರೆ ಹೋರ್ ಹೌದು
ಅಂದ್ರೆ ಅದಕ್ಕೆ ಹೇಗೆ ಬಟ್ಟೆ ಇಿಡ್ತಾರೆ ಅವರು
ಹೌದು ಬಟ್ ಹಿಡಿದ್ರೆ ಅವ್ರು ಮಾತಾಡ್ತಾರೆ ಇಲ್ಲಾ ಅಂದ್ರೆ ಅಂದ್ರ ತೂತ್ ತೂತಾನ ಮುಚ್ಚಿದ್ರೆ ಮಾತ್ರ ಮಾತಾಡ್ತಾರೆ ಇಲ್ಲಾಂದ್ರೆ ಅದನ್ನು ಮಾತಾಡಕ್ಕೆೆ ಬರಲ್ಲ ಅವ್ರಿಗೆ
ಹ್ಮ್ ಹೌದು ಆದ್ರೆ ತುಂಬಾ ಕಷ್ಟ ಮರ ಅವವು
ಬಹಳ ಸಮಸ್ಯೆ ಅಂದ್ರ ಬಹಳ ಕಷ್ಟ ಅವ್ರಿಗ್ ಮಾತ್ರ ಏನ್ ಮಾಡೋದ ದೇವ ದೇವ್ರದ ಅಂದ್ರೆ ಅವ್ರ ಅವ್ರ ಅವ್ರ ಮನೇಲಿ ಇಬ್ಬರು ಮತ್ತತ್ ಇಬ್ರು ತೀರ್ಕೊಂಡಿದ್ರು ಅಣ್ಣ ತಮ್ಮದಿರೆ
ಹೌದ ಹೌದು ಹೌದ ಹೌದು ಅಂದ್ರೆ ಅವರು ಬಾಗಲ್ಕೋಟದಲ್ಲಿ ಅಲ್ವಾ ಅದು ನ ು ಘಟನೆ ಹೌದೌದು ನನ್ಗೂ ಗೊತ್ತು ಅಂದ್ರೆ ಸಣ್ಣ ಚಿಕ್ಕ ಮಕ್ಕಳ ಮಕ್ಕಳಿದ್ರಂತೆವರು ಅದು ಏನೋ ಬಾಲ್ ಚೆಂಡ ಆಡಲು ಹೋಗಿದಾರ ಅಂತೆವ್ರು
ಹೌದು ಚಂಡಾಡಲ್ಲಿ ಹೌದುೌದು
ಅದು ಏನೋ ಮನೆ ಕಟ್ಟಲು ತರಾ ತೆಗಿತಾರಲ್ಲ ಹೌದು ತಗದಿದ್ರೆ ಅವತ್ತು ಜಾಸ್ತಿ ಮಳೆೆಯಗಿದೆ ಅಂತೆ
ಹೌದು ಆಿದೆ ಅದರಲ್ಲಿ ನೀರ್ ತುಂಬಿದೆ ಅವ್ರು
ಇ ನೀರು ತುಂಬಿದೆ ಅದು ಹೋಗಿ ಬಾಲ್ ಬಿದ್ದಿದೆ ಆ ಬಾಲು ತೆೆಗೆಯಲು ಹೋಗಿ ಪಾಪ ಚಿಕ್ಕ ಮಕ್ಕಳು
ಸಣ್ಣ ಫಸ್ಟ್ ಸಣ್ಣ ಹುಡುಗ ಬಿದ್ದಿದಾನಂತೆ ಅವನನ್ನು ಹಿಡಿಯಲು ಹೋಗಿ ದೊಡ್ಡವನು ಸ್ವಲ್ಪ ಅಂದ್ರೆ ಸ್ವಲ್ಪದ್ರಲ್ಲಿ ಅವರು ಹಿಡಿದಿದಾನೆ ಅವನಿಗೆ ಸಣ್ಣುಡುಗ ನೀ ಅವ್ನಿಗೆ ಏನು ಹಡೋಕ್ಕೆ ಸಾಮಾನ ಇರದೇ ಅವ್ನ್ಜ್ಜ ತಳ್ದಾರ್ರ ಇಬ್ರು ಹೋಗಿ ಕೆನಲ್ಲ್ಲಿ ಬ ಬಿಟ್ಟು ಬಾರ
ಅಂದ್ರೆ ನೀರು ತುಂಬಿದ ಡೊಂಗಾದದಲ್ಲಿ
ಏನ್ ಮಾಡ್ರ ಪಾಪ ಏನು ಅವ್ರ ಮನೇಲಿ ಬಾಳ ಇದು ಇದೆ
ಹೌದು ಅಂದ್ರೆ ಅವಷ್ಟು ಎಷ್ಟು ವರ್ಷಿನ ಮಕ್ಕಳ ಇದ್ರು ಅವರು
ಒಂದ್ ಎಟು ಅಷ್ಟೇನ್ ನನ್ಗ್ ಗೊತ್ತಿಲ್ಲ ಅಂದ್ರೆ ಆರು ಏಳು ಏಳಿನಂದ ಎಂಟು ಅದು ಗೊತ್ತಿಲ್ಲ ನನ್ಗೆ ಅಂದ್ರೆ ಹತ್ತು ವರ್ಷದ ಒಳಗೆ ನ ಹುಡುಗರು ನೋಡಿ
ಹೌದಾ
ಹೌದು ಪಾಪ ಏನ್ ಮಾಡ್ಬೇಕ ಕೇಳಿ ಈಗ
ಪಾಪಾ ಎಂತವು ಏನು ಅವಳಿ ಜೋಡಿ ಮಕ್ಕಳ ಅವ್ರು
ಹ ಅವಳಿ ಜವಳಿ ಏನಿಲ್ಲ ಅಂದ್ರೆ ಒಂದೊಂದು ಎರಡು ವರ್ಷ ಇಲ್ಲ ಒಂದ್ ವರ್ಷ ಹ ಸಣ್ಣವರು ದೊಡ್ಡವರು ಹ್ಮ್ ಏನ್ ಮಾಡಕ್ ಪರಲ್ಲ ಹೇಳಿ ಮತ್ಸಂಗ ಮಧ್ಯಾಹ್ನಂತ
ತೇನೆ ಎಲ್ಲ ನೀವು ಹೇಳಿ ಕೊಡಿ
ಹ್ಮ್ ಹ್ಮ್್ಮ ಮತ್ ನೀ ಕಾಲೇಜಲ್ಲಿ ಹಚ್ಚಿದೀ ನೀನು
ನಾನು ನನ್ನದು ಕಾಲೇಜ್ ಅಂದ್ರೆ ಏನಾನು ಇಲ್ಲಿ ಬಾಗಲ್ಕೋಟೆಲ್ಲಿ ನಂದು.
ಹಾ ಹಾ ಬಾಗಲಕೋಟೆ ಇದು ಏನ್ ಮಾಡಿದ್ದೆ ಬಾಗಲಕೋಟೆಯಲ್ಲಿ
ತಾಂತ್ರಿಕ
ಹ ಹ ತಾಂತ್ರಿಕ ಇವ್ರದು ಬಸವೇಶ್ವರ ಕಾಲೇಜ
ಹೌದು ಬಸವೇಶ್ವ ಕಾಲೇಜ್ ಅಲ್ಲಿ ತಾಂತ್ರಿಕನ್ನು ಕತಾಯ ಹೌದೌದು ಹೌದು ಹೌದು ಬಸವೇಶ್ವರ್ ಕಾಲೇಜ್ ಹೌದು ಅದು ಬಿ ವಿ ವಿ ಎಸ್ ಅಂತ ಅದೊಂದು ಸಂಘ
ಹೌದೌದು ದೊಡ್ಡ ಬಹಳ ಮತ್ತೆ ಅದರಲ್ಲಿ ಬಹಳ ವಿದ್ಯಾರ್ಥಿಗಳು ಬರ್ತಾರೆ.
ವ್ಯಾಸಂಗ ಮಾಡ್ತಾರೆ ಅಂದ್ರ ಅಂತ ಅಲ್ಲಿ ಎಲ್ಲ ಎಲ್ಲವೂ ಇದೆ ಅಲ್ಲಿ.
ಅಂದ್ರೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಮೊದಲನೇ ಸ್ಥಾನ ಇದಕ್ ಬರುತ್ತೆ. ಹುಬ್ಬಳ್ಳಿ ಎಲ್ಲ ಕೇಲಿದು ಗೊತ್ತಲ್ಲ ಹೌದು ಅದ ಅದರ ನಂತರ ತದನಂತರ ಇದೇ ಬರುತ್ತೆ ನೋಡಿ ಬಸವೇಶ್ವರ ಕಾಲೇಜ್ ದೊಡ್ಡ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ
ಎಲ್ಲಾನೂ ಎಲ್ಲಾನೂ ಇದೆ ಬಿಿಕಾಮ್ ಇದೆ. ಬಿ ಎಸ್ ಸಿ ಇದೆ. ಬಿ ಇದೆ ಮತ್ತೆ ಇದು ನರ್ಸಿಂಗ್ ಅಂತ ಮಾಡ್ತಾರಲ್ಲ.
ಹೌದು ಅಂದ್ರೆ ವೈದ್ಯಕೀಯ ನರ್ಸಿಂಗ್ ಹೌದು.
ಹೌದು ವೈದ್ಯರ ಕೆಳಗಡೆ
ಸಹಾಯ ಸಹಾಯ
ಸಹಾಯ ಸಹಾಯಕರು ವಹ ವೈದ್ಯರ ಸಹಾಯಕರು ಅದು ಇದೆ ಮತ್ತೆ ಇದು ಹಾ
ಮತ್ತೇನ ಬಾಳ ಇ ನನಗೂ ಗೊತ್ತಿದೆ ನಾನು ಕೇಳಿದೇನೆ ಬಾಳ ಬಹಳ ಕೇಳಿದ್ದೇನೆ. ಅಂದ್ರೆ ಸಣ್ಣ ಸಣ್ಣ ಹುಡುಗರ ಲಶಿಂದ ಪಿ ಪೂರಾ ಪಿ ಹೆಚ್ ಡಿ ಮಾಡಿ ವಿದ್ಯಾರ್ಥಿಗಳು
ಆಟವಾಡುವ ಮಕ್ಕಳ ಹಿಡಿದು
ಎಲ್ಲ ಮಾ ಇದು ಮದುವೆ ಮದುವೆ ವಯಸ್ಸ್ಯನ ಮದುವೆ ವಯಸ್ಸಿನ ಹುಡುಗರ ಓದುವದಕ್ಕೆ ಅಲ್ಲೇ ಬರ್ತಾರ್ ನೋಡಿ.
ಹೌದೌದು
ಅಲ್ಲಿ ಅಷ್ಟು ಸೌಲಭ್ಯಗಳು ಒದಗಿಸಿದ್ದಾರೆ ಕಾಲೇಜಿನ ಕಾಲೇಜಿನ ಇದು ಅಧ್ಯಕ್ಷರಾದ
ತುಂಬಾ ಚೆನ್ನಾಗಿದೆ.
ಅಧ್ಯಕ್ಷರಾದ ಅವ್ರ ಹೆಸರುಏನೋ ಇದೆ ನೆನ್ ಬರ್ಲ ಇದೆ ನನಗೆ ಗಟ್ಟಿ ಮುನಿ ಹೌದೌದು ಅವರು ಏನೋ ಇದೆ ಅಂತ ನನ್ಗೂ ನೆನಪಿಲ್ಲ ಅದು ಹೌದು ಬಾಳ ದೊಡ್ಡ ಇವ್ರು ಅವರು ರಾಜಕೀಯದಲ್ಲಿ ಅವರು ಎಮ್ ಎಲ್ ಎದಾರ ನೋಡಿ ಅಲ್ಲಿ
ಹೌದೌದು
ಆಯ್ತತ್ ತು ಅ ಆರಾಮ ಇದೀರಲ್ಲ ಸಂಕೂ
ಆರಾಮದ ನೀವು ನೀವು ಆರಾಮ್ದೀರಾ ಊಟ ಆಗಿದ್ದಿ ನಿಮ್ದು
ನಮ್ದು ನೋಡಿ ಅದೇ ಊಟ ಆಗಿದೆ ನಮ್ದು ಮಾತ್ರ
ಹ್ಮ್ ಊಟಕ್ಕೆ ಊಟ ಏನ್ ಮಾಡಿದೀರಿ ನೀವು
ಊಟ ನೋಡಿ ಇದು ಮಾಡಿದೇವು ಅದ ರಸ್ವು ಎಗ್ರೇಸ್ ಮಾಡಿದವ
ತತ್ತಿ ಅನ್ನ
ತತ್ಯ ಅನ್ನ ಹೌದು ತತ್ಯ ಅನ್ನ ಮಾಡಿದ ಹ್ಮ್ ಆಯ್ತಾಯ್ತ ಸಂಭ
ಗ ಆಯ್ತು
ಸ್ವಲ್ಪ ಕೆಲ್ಸ ಇದೆ ಆಮೇಲೆ ಹಷ್ಟತೇ ನನಿ ಹ ಸ್ವಲ್ಪ ಇಲ್ಲೇ ಕೆಲ್ಸ ಇದೆ ಆಮೇಲೆ ಅಷ್ಟತೇನನೆ ಅಂದ್ರೆ ಈಗ ಒಂದು ಐದ್ ನಿಮಿಷ ಕೆಲ್ಸ ಇದೆ ಅಷ್ಟೆ
ಹೌದ ಆಯ್ತಾಯ್ತು ಹಚ್ಚ ಹಚ್ಚ
ಹ್ಮ್ ಹ್ಮ್